ಹ ಏನಪಾ ಹುಲಿ ಆರಾಮಾ ಹ್ಮ ಆರಾಮ ಹ ಪ್ರಹನ್ ಭಾಗಸ ಕಾಲ್ ಮಾಡಿದಿ
ಹಾ ಹಂಗೆ ಹಚ್ಚಿದ್ದೆ ಮತ್ತೆ ಏನ್ ಮಾಡಡ್ದು
ಏನ್ ಇಲ್ ನೋಡಪ್ಪಾ ಎಲ್ಲ ಬೆಂಗಗಳೂಗ್ ಬಂದ ಸ್ಲ್ಪ
ಹಾ
ಹ್ಮ್ಮ್ ಆಯ್ತು
ಏನ್ ಕೆಲ್ಸ ಮಾಡಗತಿ
ಜಮಾಟ
ಜಾಮಟ ಎಷ್ಟ ಆತು
ಹ ಹಂಗೆ ಸಿಗುತ್ತ ಒಂದು ಡೇಲಿ ಒಂದ್ ಮೂರ್ ಸಾವಿರ ನಾಲ್ಕ ಸಾವರ ಬೆಳಿಗ್ಿನ ಸಾಯಂಕಲ್ ದುಡ್ತಿರ್ತನಲ್ಲಟಮ್ ಫ್ರೀಯ ಫ್ರೀಯೇ ಇರುತ್ತೀನ ಬೆಳಿಗ್ಗೆ ಬಂದ್ಮೇಲೆ ದುಡಕ್ ಬಂದನದ ಮತ್ತೆ ಅಲ್ಲಿ ತಾಗತ ಸಿಟ್ಟೆ ಐ ಸಾವ್ರ ಮಾಡ್ಕೊತೀನಿ ಊಟಾನ ಇಲ್ಲವ ಏನ ಮಾಡಿಲ್ಲ ಮಾಡ್ಬೇಕು
ಒಬನೆ ಇದೆನ
ಹ್ಮ ಒಬ್ನೇ ಇದ್ದೆ ರೂಮ್ದಾಗ ಹ್ಮ್
ಎಷ್ಟದ್ ಬಾಡಿಗೆ
ಹ ಅದು ಒಂದ್ ಐದ್ ಸಾವಿರ
ಐದ್ ಸಾವಿರ ಹ ಹಾ ಊಟದ್ದಷ್ಟೆ ನಿಂದ ಅ
ಕಟ ನಂದು
ಹ್ಮ್ ಮತ್ತೆ ಹೆಂಗಾದ ಅದಾರಲ್ಲಿ
ವೆದರ್ ಎಲ್ಲ ಚಲೋದಪ್ಪ ಮಳೆ ಹಂಗೆ ಕಂಟಿನ್ಯೂ ಆದ್ ಸ್ವಲ್ಪ ಇಲ್ಲಿ ಕಡೆ
ಹ್ಮಬುಡತಾವ್ ಏನ್ ಇಲ್ ನೋಡಿ ಈ ಕಡೆ ಒಣ ಒಣ ಟಾಣ ಟಾಣ ಹ್ಮ್ ಪೂರಾ ಬಿಸಲದು ಏನಿಲ್ಲ ಮೋಡ ಆಗ್ತಾದ ಮಳನೇ ಬರ ಹೊಲ್ತ ಹ್ಮ್
ಬೆಳಿ ಎಲ್ಲ ಅಪ್ಪ ಅಮ್ಮವರೆ ಎಲ್ಲ ಚಲೋ ಇದ್ದಾರ ಅಂದೆ
ಹಾ ಆರಾಮಾರ ನೋಡ ಅಲ್ಲಿ ನಿಮ್ ಕಡೆ ಹುಡುಗರ ಹೆಂಗಅವ್ರ ರೂಮ್ನ
ಮೂರೋ ಎಂಂಗರ್ ತ
ಹಾ ಆರಾಮೊರೆಲ್ಲ ಅಂದೆ
ಹ್ಮ್ ಆರಾಮದಾರ ಆರಾಮಾರ ಏಯ್ ಇದು ಯಾವ್ದ ಏರಿ ಆದಪ್ಪ ನನಗೂ ಗೊತ್ತಲ್ಲ ತಿಂಗಳ್ ಐತ್ ಬಂದು ಬೇಸರ್ ಬರ ಅಲ್ಲಿದ್ ಬೆಂಗಳೂರದಾಗ ಹ
ಹ್ಮ ಮತ್ತೆ ಊಟ
ಹ್ಮ್ ಆಯ ತ್ತಪ್ಪನಿಂದು
ನ
ಹ್ಮ್ ಏನು ಸ್ಪೆಷಲ್ ಊ ಟ
ಸ್ಪೆಷಲ್ ಚಿ ನೋಡಿ ಅವತ್ತು ಹ್ಮ್ ಚಿಕನ್ ಚಪಾತಿ ರೈಸ್ ಹ ನೋಡಿ
ಜೋರಾದ ಪನ್ನಂದೆ
ಹ್ಮ ಕೆಲ್ಸಕ್ಕ ಹೋಗಿದ್ ಅಲ್ಲಿ ಇವತ್ತ ಪೇಮೆಂಟ್ ಬಂದಿತ್ತು ಹಂಗೆ ತಗೊ ಬಂದ್ಬಿಟ್ಟ ಟ್ಟು ಅ ಕಡೆ
ಹೌದಾ ಯಾ ಕೆಲ್ಸ ಕೋಗಿದೆ
ಹಂಗೆಲ್ಲಿ ಹೊಸಗಾಕಕ್ ಟ್ರ್ಯಾಕ್ಟರ್ಗಳಿಗೆ
ಕೊಡ್ತಾರ ಉಂಟ ಗಾಡಿಗೆ
ಸಾವಿರ ರೂಪಾಯಿ ಅದ ಎತಯ್ಕ್ಕ್ ತುಂಬಿದ್ರಿ
ಹದ ಇದಟ್ಟೆ ಇದೆ ಇದದೆ ಟೈಮ್ಇ ಕಲ್ಲ
ಹಾ ಇದೇ ಟೈಮ್ ಹ ಇದೇ ಟೈಮ್ಗೆ
ಅದ ಡೇಲಿಯ ನೀ
ಡೈಲಿ ಡೈಲಿ ಹೋಗ ನಾನೇ ಕಾಲೇಜ್ ಓ ನಲ್ಲ ಯಾವಾಗಷ್ಟ ಷ್ಟ ಹ್ಮ್
ಡೇಲಿ ಹೋಗ್ಬೇಕಲ್ಲ ಮತ್ತೆ ಬೆಳಿಗ್ಗೆ ಬೆಳಿಗ್ಗೆ ಆರಾಮ್ ಕಾಲೇಜ್ ಹೋದ್ರೆ ನಳತ್ತಲ್ಲ ಹತ್ತು ಗಂಟೆೆಗೆ ಏನ್ ಇರ್ತ್ತ ಕಾಲೇಜ್
ಹತ್ತು ಗಂಟೆೆಗೆ ಇರ್ತದ ಬಿಡು ಹಾಗಲ್ಲ ಬೆಳಗ್ಗೆದಳಕ್ ಮೈಬೇನೆ ಅ ಎದ್ದು ದೊ ಬಕಲ್
ಕೆಲಸ ಮಾಡಿದ್ ಚಲೋ ಅದ ಒಂದ್ ದಿವ್ಸ ಬಿಟ್ ಒಂದ್ ದಿವ್ಸ. ಇಲ್ಲೇ ಕೆಲ್ಸ ಮಾಡಿದ್ರೆ ಆಗಲ್ಲ. ಹ್ಮ್
ಮತ್ತೆ ನಮ್ದ ಚಲೋ ಹೊಂಟದ್ ನೋಡು.
ಹೌದಾ ಸ್ಟೇಡಿ ಏನ್ ಮಾಡಕ್ ಉಂತ್.
ಸ್ಟಡಿ ಏನಿಲ್ಲ ವಾರದಾಗ ಒಂದ್ ಎರಡ್ ಸಾರಿ ಹಓದದು
ಹೌದಾ ಸ್ಕೋರ್ಸ್ ಏನ್ ಮಾಡುದು
ಸುಜಯನಂ ನರ್ಸಿಂಗ್ ಇಲ್ಲಿ ಶಾಪುರ್. ಓಕೆ
ಹಾ ಚಲೋದಾನ ಹಾ ಸ್ಕೋರ್ಸು.
ಚಲೋದು ಮೂರ್ ವರ್ಷ ಇರುತ್ ತದ
ಹಾ ಹಾ ಫೀಝ
ಫೀಸ್ ನಲ್ವತ್ತೈದ ಅದ ಪ್ರೈವೇಟ್ ಸೀಟ್ ನನ್ಗೆ ಗೌರ್ಮೆಂಟ್ ಸೀಟ್ ಅಯ್ದ ಇಪ್ಪತ.
ಹೌದೇನಾ ಒಳ್ಮೆ ಶಿಟ್ ಅಂದ್ರೆ ಏನಾಗೈತ್ ಜಂಬ್ರಿ ಬೇಕ ಏನು.
ಏನಿಲ್ಲ ಅದು ಸೀಟಿ ಬರ್ದಿದ್ದತ್ತು ಅಂದ್ರೆ ಅದ್ರ ಮ್ಯಾಲ್
ಹೌದೆನಾ ಹ ಹ. ಅದೇ ನಮ್ ಏ ನಾವು ಬಿ ಎ ಮಾಡಿವಪ್ಪಾ ಡೈರೆಕ್ಟ್ ಎಕ್ಸಾಮ್.
ಡೈರೆಕ್ಟ್ ಎಕ್ಸಾಮ್ ಎಂದೆ ನಿಮ್ದೆ ಚಲೋ ಅದ್ ಹು ನಮ್ಮದ್ ಇಕಡೆ. ಫೀಸ್ ಕಟ್ಟಕಲ್ಲ ತೇರಿ ಬ್ಯಸ್.
ಈ ಯಾತ್ ಚಲೋ ನಾನು ಅದೇ ಮಾಡ್ಬೇಕಂತ ಮಾಡಿ ಹಂಗ್ ಯಾಕ್ ಹೇಳಕ್ ಹೊಂಟಿ. ನಾನು ಅದೇ ಮಾ ಇವ ಜಿ ಜಿ ಎನ್ ಎಂ ನರ್ಸಂಗ್ ಮಾಡ್ಬೇಕ್ ಅಂತ್ ಮಾಡಿದ್ದಿದೆ ಪ್ಯಾರಾಮೆಡಿಕಲ್ ನರ್ಸಿಂಗ್ ಅಂತಾರಲ್ಲ ಅದ್ರಾಗ.
ಹಾ ಹ
ಅದೇ ಮಾಡ್ಬೇಕಂದ್ ಮಾಡಿದೆ ಡಿಗ್ರಿದಾಗ ಏನಿಲ್ಲ ಸುಮ್ಮ್ ಉದ್ದಕ್ ದಬೇಕು ಈ ಕೆ ಸಿ ಎಕ್ಸ್ ಬರ್ಬೇಕು ಬರಬೇಕು ಅಷ್ಟೆ. ಹ್ಮ್ ಇದ್ರಾಗ ತಗೊಂಡ್ ಅಂದ್ರೆ ಪ್ರ ಇದು ಗೌರ್ಮೆಂಟ್ ಜಾಬ್ ತೊಗೋಬೇಕಕ್ ಇದಾಗಿಲ್ಲ ಅಂದ್ರೆ ಏನಿಲ್ಲ ಇಲ್ಲ ಇದ್ರಾಗ ಇದ ಇದ್ರಂಗೆ ಬೆಂಗ್ರು ಹೆಂಗ ದುಡಕ ಕುಂತ ನೋಡ ಹಂಗೆ ದುಡಿಬೇಕು
ಹಾ
ಅದ್ರಂಗಂದ್ರೆ ಏನೋ ಒಂದು
ಹಾ ಹಾಸ್ಪಿಟ್ಲ್ಗೆ ಹೋದ್ರೆ ಫಸ್ಟ್ಗೆ ಐದ್ ಸಾವಿರ ಕೊಡ್ತಾರ ಸ್ಟಾರ್ಟಿಂಗ್ ಆ ಕಡೆ ಒಂದಂದು ಎಂಟು ತಿಂಗ್ಗಳು ಮಾಡಿದಾರ ಮತ್ತೆ ಒಂದು ನಾಲ್ಕ್ು ಸಾವಿರ ಜಾಸ್ತಿ ಮಾಡ್ತಾರ
ಹೌದಾ ಜಾ ಇನ್ನ ಪು ಜಾಸ್ ಷ್ಟೇ ಎಷ್ಟ ಆಗತ್ತ ಅಂತಲ.
ಇಲ್ಲ ಆಗ್ತದೆ ಹಂಗೆ ಎಕ್ಸ್ಪೀರಿಯನ್ಸ್ಂಗೆ ಎಲ್ಲ ಸರ್ಟಿಫಿಕೇಟ್ ಬಂತ ಅಂದ್ರೆ ಎಕ್ಸಾಮ್ ಬರ್ದ ಮಾರ್ಕ್ಸ್ ಕಟ್ಟಕ ಕೊಟ್ರ ಅಂದ್ರೆ ಜಾಸ್ತಿ ಆಗ್ತದ ಮೂವತ್ ಸಾವ್ರ ಹಂಗ್ ಬರ್
ಬೆಂ್ಗಳೂರು ದುಡುದು ಮತ್ತೆ ಇದೇ ಆಗತ್ತಲ್ಲ ಅಷ್ಟೇ ಅಷ್ಟೇ ಅಲ್ಲಿ ಕೊಟ್ಟದಷ್ಟೇ ಇಲ್ಲಿ ಕೊಟ್ಟದಷ್ಟೇ ಅಷ್ಟ ಆಗತ್ತಲ್ಲ ಬೆಂಗಳೂರು ಮತ್ತ ಅಲ್ಲಿ ಮೂವತ್ತೈದ ಆದ್ರು ಹೌದಾ ಮೂವತ್ತೈದ ಆದ ಕೂಡ ಮತ್ತತ್ ಆರುಸ ರೂಮ್ ಬಳಿಗೆ ಹೋಗತ್ತಲ್ಲ
ಹಾ ಹೋಗ್ತದ ಅಲ್ಲ ಅವ್ರ ಕೊಡ್ತಾರಲ್ಲ ಓಂಕರ್ ಹದ್ರ ಓಮ ಕೇರ್ ಹದ್ರ ಅವ್ರಗ್ ಮಾಡ್ತಾರಲ್ಲ ಊಟ ಗೀಟ ರೂಮ್ ಎಲ್ಲ ಅವ್ರ್ದೇ
ಮತ್ತ ರೂಮ್ ಬಾಡಿ ಎಲ್ಲದ್ರೆ
ಹಾ
ಹ ಹಾಂ ಹಾಂ ಚೊಲಾಯ ಗೋಡಾಪ್ಪ
ಹ್ಮ್ ಮಾಡ್ತಿದ್ದ ಅಂದ್ರೆ ಹೇಳ ಮಾತಾಡ್ತನ ಸರ್ ಕೂಡ
ಇವಾಗ ಹೋದ್ರ ಹೋಲ್ ಆ ಕಡೆ ಯದು ಗೌರ್ಮೆಂಟ್ಾವಾಗಗ್ತಾರೆ ಮತ್ತಷ್ಟ ನಲ ದು ಸಾವರ ಅಂದ್ರಷ್ಟು ಕಟ್ಟಕ್ಕಗಲ್ಲ ನನ್ನ ಕೈಗೆ
ಹೌದು ನೀ ಅಪ್ಲಿಕೇಶನ್ ಆಗಿರ ಹಕ್ಲಿಕ್ ನಾನ್ ಸರ್ಗಳೂ ರಿಕ್ವೆಸ್ಟ್
ದುಸಿ ಮುಗಸೆರ್ರುವಲ್ಲ ಅದಕ್ಕ
ಪಿಯೂಷ ಮೇಲನ್ ಅವಮ್ಮ ಟೆಂತ್ ಮೇಲೆಾರ ಮಾಡ ಟೆಂತ್ ಮೇಲ್ ಮಾಡ ನಂದ ಅಂದ್ರ ಇದು ಪ್ಯಾರಾಮೆಡಿಕಲ್ ಬರ್ತದ ನೋಡ ಮ ರ
ಹೌದಾ ಪ್ಯಾರಾಮೆಡಿಕಲ್ ಯಾವ್ ಚಲಾರ ಇಬ್ ಎಡರಾಗ
ಜೇನಮೇ ಚಲ
ಹಬೋದ ಮತ್ತ ಇವಾಗ ಅಪ್ಲಿಕೇಶನ್ ಏನ ಯಾವಾಗ್ ಬಿಡ್ತಾರ ಬಿಟ್ಟಾರೇನು
ಹಾ ಬಿಡ್ತಾರೆ ಇನೊಂದ ಸ್ವಪ್ ದಿಂದಾಗ
ನಮ ತಿೀಳಸಿದಾಗ ಹಿಂದಿ ಇದು ಇಂಗ್ಲಿೀಷ್ ಮಾಡಿನ ನಡತಲ್ಲ
ಹಾ ನಡೀತು
ಹೌದಾ ಮತ್ತೆ ಹಿಂದ ಮಾಡಿದ್ರ ಬರಲ್ಲನ
ಹಿಂದಿ ಮಾಡ್ರಿ ಬರ್ತ್ ತೋಟಪ್ಪ ಕಂಪ್ಲೀಟ್ ಆಗಿರ್ಬೇಕು
ಹೌದಾ ಹ ಅದೇ ಪ ಇದು ಹಿಂದಿ ಮಾಡಿದ್ರೆ ಬರಲ್ಲ ಅಂತ ಹೇಳಿದ್ರು ಅದಕ್ಕೆ ಅಂದೇ
ಯಾರ ಹೇಳಿದರು
ಕೇಳಿದ್ ಒಬ್ಬರು ಅದಕ್ಕೆ ಅಂದೇ ನಾನು ಇಲ್ಲಿ ನಮ್ಮ್ ಊರಾಗ ಒಂದು ಒಬ್ರು ಮಾಡಿದ್ರು ಅದಕ್ಕೆ
ಪ್ಯಾರಾಮೆಡಿಕಲ್ ಮಾಡಿದೇ ಡಿ ಫಾರ್ಮಸಿ ಮಾಡ್ಬಿಡು
ಹಾ ಹಾ ಹಾ ಸ್ವಂತ ಬ್ರಾಂಚ್ ಹಾಕದು ಇದ್ರೆ ನೋಡಕ ಬಿಸ್ನೆಸ್ ಹಾಕದು ಅದನ್ ಮಾಡತ್ನ ಏನನ್ ಖರ್ಚ ಆಗಲ್ಲ ಆ ಕಡೆ ಹ ಅದೇ ಸ್ವಂತ ಬ್ರಾಂಚ್ ಹಾಕ ಬಿಡಬೇಕು ಚಲೋ ಅದನ ಬಿಸ್ನೆಸ್ ಆ ಆಗತ್ತ ಇವು ಮತ್ತೆ ಹ್ಮ ಇವ್ರ ಇವ್ರ ಕೈಯಾಗ ಸುಮ್ ಅದ್ನೈದ್ ಸಾವಿರ ಇಪ್ಪತ್ಸಾವಿರ ದುಡ್ಡಕಾಂತ ಸಾಯ ಸಂಜೆಲ್ಲ ಮುಂಜೆತ ಬೈಸೆಂದು ಅವೆಲ್ಲ
ಹಂಗೆ ಅದ
ಅದೆಷ್ಟ ಅದ ಫೀಸ್ ಡಿ ಫಾರ್ಮಸಿದು ಹೌದಾ ಎಕ್ಸಾಮ್ ಏನು ಭಾಳ ಸ್ಟಿಕ್ ನೆಡಿತಾವೇನು
ಹಾ ಸ್ಟ್ರಿಕ್ಟ್ ನೆಡೀತಾವ
ಹ್ಮ್ ಹ್ಮ್
ಸ್ವಲ್ಪ ಮಾತಾಡಿಕನಿ ಅಂದ್ರೆ ನಡೀತದ ಏನ ಆಗಲ್ಲ
ಹಂಗಂದ್ಯಾ
ಹ್ಮ್
ಹ ನಿಮ್ ಕಾಲೇದಾಗ ಅದೇನ ಅಲ್ಲಿ
ಏನು
ಡಿ ಫಾರ್ಮಾಸಿ
ಹ್ಮ ಡಿ ಫಾರ್ಮಸಿ ನಮ್ಮ್ ಕಾಲೇಜಿಗೆ ಇಲ್ಲ ಬೇರೆ ಕಾಲೇಜ್ ದ ನಮ್ಮದ್ರಗ ಡಿ ಎಚ್ ಐ
ಹೌದಾ ಮತ್ತ ಯಾರನ್ನ ಎಲ್ಲಿನ್ ಪರಿಚಯ ಇದ್ರೆ ನೋಡ ಮತ್ತೆ ಕೇಳ ಮತ್ತ ಬಂದ್ಮ ಹೌದ
ಆ ನಾನು
ಇಲ್ಲ ಇವಾಗ ಇದ್ರ ಹೇಳ ಇವಾಗ ನಾನ್ ಮತ್ತ ಈಗ ಒಂದ್ ವಾರದಾಗ ನಾನು ಒಂದು ಒಂದ್ ಎರಡು ಮೂರು ದಿವಸ ರಜಾಕೆಂಡ್ ಬರ್ತ್ನ ಆ ಕಡೆ
ಹ್ಮ ಹೇಳತ್ನ ತೋ
ಹ್ಮ್ ಇವ ಇದು ಕೇಳಿದ್ದ ಅಂದ್ರೆ ಮತ್ತತ್ ನಾನ ಈ ಸಂಡೆ ಸ್ಯಾಟರ್ಡೆೇ ಇದು ಸಂಡೆ ಹ ಸಂಡೆ ಹತ್ತತ್ತನೇ ಸೋಮಾರ ಅಲ್ಲಿ ಇರ್ತ ಮತ್ತದ
ಹಾ ಆಯ್ತು ಸೋಮವಾರ ಹಂಗ ಅಡ್ಮಿಷನ್ ಮಾಡಗತ್ತ ಅಂತ ನಾ ಹೇಳೇತೇನಿ ಬೆಳಿಗ್ಗೆ ಫೋನ್ ಹಚ್ಚ ಏನಂತರೆ
ಹ್ಮ್ ಕೇಳ ಕೇಳಿಕಸ ನನ್ ಹ ಫೀಸ್ಗೆ ಸ್ವಲ್ಪ ಹಂಗೆ ಕಮ್ಮಿ ಮಾಡ್ತಪ್ಪ ಹ್ಮ ಡೈರೆಕ್ಟ್ ಎಕ್ಸಾಮಗ್ವಾದರ ನಡಿತದಾಂದರ
ಹಾ ನಡೀತದ ನಡೀತದೆ ಡೈರೆಕ್ಟ್ ಎಕ್ಸಾಮ್ ಮಾಡಿದ್ರೆ ಅಂದ್ರೆ ಸ್ವಲ್ ಫೀಸ್ ಜಾಸ್ತಿ ಆಗ್ತದೆ ನಾವು ಡೈರೆಕ್ಟ್ ಎಕ್ಸಾಮ್ ಅಂದ್ರೆ ಆಗ್ತದ ಒಂದು ಐದು ಸ ಸರಚಿ
ಹ್ಮ್ ಇರ್ಲಿ ಇರ್ಲಿ ತೊಗೋ ಮತ್ತೆ ಒಂದು ದಿವಸ ತಗೊಂಡಿದ್ದೇನು ಏನು ಮಾಡ್ತೀಯಾ ಆಕಡೆ ಹ್ಮ್ಮ್ ಮ ತಗ ಬಿಸ್ನೆಸ್ ಆದ್ರೆ ಒಟ್ಟ ಒಟ್ಟು ಏನನ ಇಲ್ಲ ಬಿಸ್ನೆಸ್ ಹಾಕಿದ ಸಾಕ ಅಂತ ನನಗ ಸ್ವಂತ ಮಾಡ್ಕಂದ್ರ ಆಮೇಲೆ ಸುಮ್ ಹ್ಮ ದುಡಿಯದ ಬೈಸ ಹೇಳದ ಹ್ಮ ಎದಕ್ಕನಾಗಲ್ಲ ಊಟಕ್ಕನಾಗಲ್ಲ ಆಮೇಲೆ ನಾವು ದುಡ್ದ ಮತ್ ನಾವೇ ಮತ್ತ ಅವ್ರರಿಗೆ ಕಟ್ಟಬೇಕಾಗತ್ತ ಮತ್ತೆ
ಹಂಗೆ ಅದ ಹಂಗೆ ಅದ ಸುಮ್ಮ ಅದು ನಾವು ಮತ್ತ ಸ್ವಂತ ಮೆಡಿಕಲ್ ಹಾಕಿರ ನಮಗರ್ ಆಗ್ತದ ಅದು
ಹ್ಮ ಕುಂತಲ್ಲಿ ಆರಾಮ್ ಏನ್ ಜಾಸ್ತಿ ಏನು ಪ್ರೆಶರ್ ಇರಲ್ಲ ಏನ್ ಇರಲ್ಲ ಕೆಲಸ
ಕಡೆ ಹೋಗ್ತೇನೀ
ಊರ್ ಕಡೆ ಬರ್ಬೇಕು ಹೋಗ್ಬಬೇಕ್ ಇವಾಗೆ ಬಂದಿನಲ್ಲ ಹಾ ಎರಡು ಮೂರು ತಿಂಗಳಾಗ್ಬಿಟ್ಟು ಹೋಗಬೇಕಂತ ಮಾಡಿನಿ ಅಷ್ಟೇ ಇವಾಗೆನ್ ಕೆಲ್ಸ ಎಲ್ಲ ಏನಿಲ್ಲ ಅದೇ ಮಾಡಮ್ಮ್ ಮಾಡಮ್ಮ್ ತಗೋ ಏನಿಲ್ಲ ಎಲ್ಲಾದಕ್ಕ ಹುಡಿ ಆದರೆೆ ಹೇಳಬೇಕು ಮತ್ತು ನಾನು ಈ ಕಡೆ ಒಂದು ದಿಸ ರಜಾ ಹಾಕ್ಕೆಂಡ ಬರ್ತೇನೆ
ಹಾ ಹೇಳ್ತೀನಿ ತಗೋ ಊರಿಗ್ ಬಂದಾಗ ನೀ ಫೋನ್ ಹಚ್ಚು ಬ ಹೋದ್ರೆ ಆಯ್ತು ಎನಿ ಕಂಡೀಷನ್
ಹಂಗಂದ ಹುಡಗರು ಇರ್ತಾರ ಎಲ್ಲಿ ಅವ್ರ ಏನ್ ನಾನ ಎಲ್ಲದಕ್ಕೂ. ಬೇರೆ ಕಡೆ ಹೋಗ್ಯಾರ ಅಂತ ಮಾಡಿದ್ದೆ ಬೆಂಗಳೂರು ಆ
ಹ ಇಲ್ಲ ಇಲ್ಲಿ ಯಾರು ಹ್ಮ್
ಹ
ಲೋಕಲಾಗಿ ಹ್ಮ್ ಆರಾಮಾರ ನೋಡ್ರಿ ಎಲ್ಲ ಲೋಕಲ್ ಆಗ ಇರ್ತಾರ ಬರ್ತಾರ
ಕಡೆ ಹೌದಾ
ಹ್ಮ್
ಹ ಸರಿ ಸರಿ ತಗ ಅಪ್ಪ ಡೇಲಿವರಿ ಬಂದದಾ
ಹಾ ಸರಿ ತೊಗೊ
ಹಾ
ಕೆಲ್ಸಾ ನಾ
ಹಾ ಸರಿ ಸರಿ